ಹ
ಹಲೋ
ಹಾ
ಕೇಳ್ತಿಲ್ಲ ಪೂಜಾ ಅವರೇ
ಹಾ ಕೇಳಿಸ್ತಿದೆ ಮಾತಾಡ
ಹೌದಾ ನಮಸ್ತೆ
ನಮಸ್ತೆ
ಹ್ಮ ಏನ್ ಮಾಡ್ತಾ ಇದ್ರು
ಮನೇಲಿ ಮಲಗಿದ್ವೀ
ಹೌದ ಡಿಸ್ಟರ್ಬ್ ಆಯ್ತಾ ನಾವು ಕರೆ ಮಾಡಿದಕ್ಕೆ
ಇಲ್ಲ ಇಲ್ಲ ಆಲ್ಲತ
ಮಲಗೀದ್ರೀ ಎಲ್ಲಾ ಆ
ಹಲ್ಲ
ಹ್ಮ್ ಊಟ ಆಯ್ತಾ
ನೊಂದು
ಹ್ಮ್ ನಮ್ಮದು ಆಯ್ತು ಪೂಜೆ ಅವರೇ
ಹ್ಮ
ಹ್ಮ ಪ್ರವಾಸಕ್ಕೆಲ್ವಿ ಹೋಗಿಲ್ವಾ
ಇಲ್ಲ ನಿನು ಬಂದತ ಪರ್ವಾಗಿಲ್ಲ
ಇವತ್ತು ಹೋಗಲ್ವಾ
ಹ
ಹ್ಮ ನಾವು ಹೋಗ್ವಿ ಪೂಜೆವ್ರ ಒಂದ್ ವಾರದಿಂದ. ತುಮಕೂರುಂದರೆ ಗೊತ್ತಾ ನಿಮಗೆ. ಹಾ ತುಮಕೂರಿಗೆ ಹೋಗಿದ್ವಿ ಶಿವಗಂಗೆ ಬೆಟ್ಟ ಮಂದಗಿರಿ ಬೆಟ್ಟ ತಾ. ಹ್ಮ್ ಏನಾಯ್ತು ಗತ್ತ ಪೂಜವರೆ ನಾವು ಇರೋದು ಇಲ್ಲಿ ಬೆಂಗಳೂರಲ್ಲಿ ಅಲ್ಲಿ ಪ್ರವಾಸಕ್ಕಂತ ಹೋಗಿದ್ದ ಇ ನಾವು ಮೊದ್ಲು ಶಿವಗಂಗ್. ಬಿಟ್ಟಕಂತ ಹೋಗಿದ್ವಿ ನೀ ಹಗ ದಸದಂಗೆ ಬಿಟ್ಟಕ್ಕೆ
ಇಲ್ಲ ಹೋಗಿಲ್ಲ ನಾವು
ಹೌದಾ ಹೋಗ್ ಬನ್ನಿ. ತುಂಬ ಚೆನ್ನಾಗಿದೆ ಸ್ಥಳ ಎಲ್ಲ
ಹೌದ್.
ಅಲ್ಲೆಲ್ಲ ಬೆಂಮ್ ಭೇಟ್. ಇರದು ಅದೆಲ್ಲ ಕೂತ್ ತಿಿರುತೆ
ಹ್ಮ್ಮ್
ತುಂಬಾ ಚೆನ್ನಾಗಿರುತ್ತೆ ಅವವಾಗ ಪ್ರವಾಸ ಎಲ್ಲ ನೋಡೋಕೆ ನೀ ನೀವು ಬಿಡುವೆ. ಬಿಡು ಅನ್ಸಿದಾಗೆಲ್ಲ ಹೋಗ್ಬೇನ್ನಿ ಎಲ್ಲಿ. ಯಾಕಂದ್ರೆ ನಿಮಗೆ. ಓ ಅಭ್ಯಾಸ ಮಾಡಿ ಒತ್ತೆಡೆ ಆಗಿರುತ್ತೆ. ಎಲ್ಲ ಸ್ವಲ್ಪ ವಿಷ್. ಷ್ಟಂತ್ ಬೇಕಲ್ಲ ಮನ್ಸಿಗುನು.
ಹಾ.
ಒಂದೇ ತಲ್ದು ಇದು ಇದು ಇದು ಮನ್ಸ್ಸಿಿಗೆ ಶಾಂತಿ ಇರ್ಲಾರಂಗ ಆಗ್ಬಿಟ್ಟಿರ್ತತೆ.
ಹೌದೌದು ..
ೆ ಅವಾಗವಾಗ ಸ್ವಲ್ಪ ಪ್ರವಾಸಕ್ಕೆ ಹೋಗ್ ಬಂದ ಹೋಗ್ ಬರ್ಬೇಕು.
ಹಾ.
ಮನ್ ಮನಸ್. ಶಾಂತಿ ಅಂತ ಅನ್ಸುತ್ತೆ.
ಹಾ.
ಹ್ಮ್ ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಹೋಗ ಅವತ್ತನ್. ದಿನ ಎಲ್ಲಾ ಅಲ್ಲೇ ಕಳದಿವವಿ. ಶಿವ ಗಂಗೆ ಬಟ್. ಯಾಕಂದ್ರೆ ಅ ಅದು ಬೆಟ್ಟ ಏರೋಕೆ ಒಂದ್ ಆರ್ ತಾಾಸ ಬೇಕು.
ಹೌದ್.
ಹಾ ಅದು ಬೆಟ್ಟ ಏ. ರೀ. ಅಲ್ಲಿನ್ ಮೇಲಿನ ವಾತ್. ತವರ್ಣ ಎಲ್ಲಾ ನೋಡಿ. ತುಂಬಾ ಚೆನ್ನಾಗ್. ಇತ್ತು ವಾತಾವರಣಲ್ಲೆಲ್ಲ. ಅಲ್ಲಿ ಹೋಗಿದ್ರೆ ಮತ್ತೆ ಬರ್ಬೇಕ್. ಕಾಂತನೆ ಅಸ್. ತಿಲ್ಲ ನನಗಂತರು.
ಹಾ.
ಅದೆಲ್ಲ ಮತ್ತೆ ಬೆ ಟ್ಟ ಎಲ್ಲ ಏರಿ ಕೆಳಗ್ ಬರ ಅ ತಿಗೆ. ಸಂಜೆ ಒಂದ್ ಆರು ಗಂಟೆ ಆಗಿತ್. ತುಬ್. ಪೂಜಾ ಅವ್ರೆ. ಹ ಮತ್ತೆ ಆರು ಗಂಟ್. ಅಲ್ಲಿಂದ ಬಂದು ಮತ್ತೆ ತುಮಕೂರಿಗೆ ಹೋದ್ವಿ
ಆ
ೂರಲ್ಲಿ ಸಿದ್ಧಗಂಗಾ ಮಠ ಅಂತ ಇದೆ ನಿಮ್ಗೆ ಗೊತ್ತ ಹ ಅಲ್ಲಿ ಅದು ನಿಮ್ಗೆ ಜೀವನ ನಿೆಮ್ಮಗ್ದಿ ಮತ್ತೆ ಶಾಂತಿ ಅಂತ ಅನ್ಸುತ್ತೆ ಅದು ಮ ಊಟ ಅಂದ್ರೆ ಎಲ್ಲಾ ಹುಡುಗರೆಲ್ಲಾ ಇರ್ತಾರೆ ಅಲ್ಲಿ ಅಭ್ಯಾಸ ಮಾಡಿಸ್ತಾರೆ ಉಚಿತವಾಗಿ ಅವ್ರಿಗೆ ಹೇಳ ಕೊಡ್ತಾರೆ ಅವರು ನಲ್ಲೇ ವಸತಿವಾಗಿ ಇಟ್ಕೊಂತಾರೆ ಕೆ ಹ್ಮ
ಹ್ಮ್
ಅಲ್ಲೆಲ್ಲಾ ತುಂಬಾ ಚೆನ್ನಾಗ್ ಓದೋರ್ಗೆಲ್ಲಾ ಅತಿಥಿಗಳಿಗೆಲ್ಲಾ ತುಂಬಾ ಚೆನ್ನಾಗ್ ನೋಡ್ಕೊಂತಾರೆ ಅವ್ರೇ ಮೂರ್ ಅಪ್ಪತ್ ಊಟ ಕೊಡ್ತಾರೆ ಊಟ ಮಾತ್ ಅಮೃತವಾಗಿರುತ್ತೆ ಗೊತ್ತಾ ಪೂಜಾರೆ
ಹೌದ ನಾವು ಊಟ ಮಾಡದು
ಹೌದಾ ಹೋಗಿ ಹಗಿದ್ರ ನೀವನು ತುಂಬಾ ಚೆನ್ನಾಗಿ ರುತ್ತೆಲ್ ಲ್ಲಿ ಅಲ್ಲಿ ಈಗ ಅದು ಸಿದ್ಧಗಂಗಾ ಸಿದ್ದೇಶ್ವರ್ ಅಂತೊಂದು ಅಂದ ಅವರು ನೆಲೆಸಿರ್ತಾರೆ ಅವರು ಎಲ್ಲಾ ಮಕ್ಳಿಗೆಲ್ಲಾ ಅಭ್ಯಾಸ ಮಾಡ್ಸಿ ಊಟ ಮಾಡ್ಸ ವಸತಿ ಕೊಟ್ಟಿರ್ತಾರೆ
ಹಾ
ಎಲ್ಲಾ ಇವಾಗೆಲ್ಲಾ ಅವ್ರನೆಎಲ್ಲಾ ಇದು ಮಾಡ್ಕೊಂಡ್ ಬರ್ತಿದ್ದಾರೆ ಇ ತುಂಬಾ ಚೆನ್ನಾಗಿದೆ ಅ ಜಾಗ ನನ್ಗೆ ಇಷ್ಟ ಆಯ್ತು
ಹಾ ಚತ
ಆ ಅಲ್ಲೇ ಊರಿಗೆ ಊಟ ಅಲ್ಲಿ ಇರೋರೆಲ್ಲಾ
ಹ್ಮ
ತುಂಬಾ ಚೆನ್ನಾಗಿತ್
ಹ್ಮ
ಮತ್ತೆ ಅದೆಲ್ಲಾ ಬೆಳಗ್ಗೆ ಎದ್ದು ಆ ಮಟನ್ ಎಲ್ಲಾ ನೋಡ್ಕೊಂಡು ಮತ್ತೆ ಅಲ್ಲ ಉಟ್. ಊಟ ಮಾಡಿ ತಿಂಡಿ ತಿಂದು ಮತ್ತೆ ಮಂದಾಗಿರಿ ಬೆಟ್ಟಕಂತ ಹೋದ್ವಿ.
ಹಾ
ಅದು ಮಂದಾಗಿರಿ ಬೆಟ್ಟ ಅದು ಅಂದ್ರೆ ನೆವಿಲ್ ತರ ಮಾಡಿದ್ದಾರೆ ನವಲ್ದು ವಿಚಾರಣ ಇಟ್ಕೊಂಡು ಎ ಮಾಡಿದಿದ್ದಾರೆ ಅಲ್ಲಿ ಹೋದ್ರಿ ನನ್ಗ ಅಲ್ ಅಲ್ಲಿ ಒಂದ್ ದೊಡ್ಡ ನವೀನ್ ನೋಡಿನಿ ಅನ್ನೋ ತರ ಭಾವನೆ ಬಂದ್ಬಿಡ್ತು.
ರೋ.
ಹಾ ಹ ಒಂದೊಂದು ನೆವಿಲಿಗಿರಿ ಅದ್. ದುರ್ಗಾದಂತ ತುಂಬಾ ಇತ್ತು ಸೌಂದರ್ಯ ಎಲ್ಲ ನೋಡೋಕೆ.
ಹ.
ಅದ್ರ ಕೆತ್ತನೆ ಮಾಡಿರೋರ್ದೆಲ್ಲಾ ತುಂಬಾ ಚೆನ್ನಾಗಿತ್ತು
ಹ್ಮ್ ದು ನಾವು ಗುಣ ಹೊಡಿದೀವಿ
ಹೌದಾ
ಹಾ
ಚೆನ್ನಾಗಿದೆ ಪೂಜೆ ಅವ್ರ ಎಲ್ಲಲ್ಲ ಹ್ಮ ಮತ್ತೆ ಹೋಗ್ಬೇಕು ಹೋಗ್ಬೇಕ್. ಕೋ ಅಂತ ಅನಿಸ್ತದ ನಂಗಂತ್ರು.
ಹಾ ಮತ್ತೆ ರಜೆ ಸಿಕ್ಕೋಗೋಗ ನೋದಿದೆ. ಹ್ಮ್
ಹ ನಿಮ್ಗೆ ಯಾವ ತರ ಜಾಗ ಅಂದ್ರೆ ಇಷ್ಟ ಅಂದ್ರೆ ಬೆಟ್ಟ ಗುಡ್ಡ ತರ ಅಂದ್ರೆ ಇಷ್ಟಾನ ನೆದಿಯ ನದಿ ತಲ್ಲಿ. ಇಷ್ಟಾನ ಸಮುದ್ರ ಇಷ್ಟಾನ
ನನಗೆ ಎಲ್ಲಾ ಇಷ್ಟಸ ನ ಅವ್ರೆ ಬೆಟ್ಟ ಹತ್ರಾನ ಹೋಗೋಕ ಇಷ್. ಗುಡ್ಡ ಸಮುದ್ರ. ಅಲ್ಲೋಗಿಷ್ಟ ಹಾ
ಬೆಟ್ಟ ಗುಡ್ಡ ಇದ್ರೆ ಅಲ್ಲಿ ಹಚ್ಚ ಹಸರಿನ ವಾತಾವರಣ ನೋಡಕ್ ತುಂಬಾ ಚೆನ್ನಾಗಿರುತ್.
ಹೌದ್.
ಹ್ಮ ಇದು ಸಮುದ್ರ ಅಂದ್ರೆ ಸಮುದ್ರ ಕಡೆ ಸಂಜೆ ಹೊತ್ತು ಅಲೆಗಳ ಶಬ್ದ ಕೇಳ್ತಾ ಅಲ್ಲೇ ಒಬ್ ಬಂಟಿ ಕು ಮತ್ತೆ ರಿ
ಹಾ ತುಂಬಾ ಚೆನ್ನಾಗಿ ಚಹಾ ಕುಡ್ಕೊಂಡ್ ಕುಂತ್ರೆ ಏನ
ಹಾ ಅದು ನಿಜಾ ನೆ ಬಿಡಿ ಗುಡಿ ಪೂಜೆರ್
ಹ
ಹ್ಮ್ ಎಲ್ಲಾ ಕಡೆ ಪ್ರವಾಸ ಮಾಡಬೇಕ್ ಎಲ್ಲಾ ಕಡೆ ಹೋಗಬೇಕ್
ಹ್ಮ್
ಹ್ಮ್ ಹಂ ನಿಮಗೆ ಯಾವದ ಯಾವ್ ತರಾ ಹಬ್ಬ ಅಂದ್ರೆ ಇಷ್ಟ
ನನಗ ದೀಪಾವಳಿ ಅಂದ್ರೆ ತುಂಬಾ ಇಷ್ಟ
ಓ ದೀಪಾವಳಿ ಅಂದ್ರೆ ಇಷ್ಟ ಅಂತಾನಾ ಹಾ ನಮಗೂ ಸುದೀಪ ಅಂದ್ರೆ ಇಷ್ಟ ಯಾಕ ಅಂದ್ರೆ ಅದೊಂಥರ ಬೆಳಕಿನ ಹಬ್ಬ ಬಲ್ವಾ
ಹ್ಮ
ಮನೆ ತುಂಬಾ ಎಲ್ಲ ಸಂತೋಷ ಎಲ್ಲಾ ತುಂಬಿರುತ್ತೆ
ಹ್ಮ್
ಸಂಬಂಧಿಕರೆಲ್ಲ ಬಂದಿರುತ್ತಾರೆ ತುಂಬಾ ಚೆನ್ನಾಗಿರುತ್ತೆ
ಹ್ಮ್
ನನಗೂ ದೀಪಾವಳಿ ಅಂದ್ರೆ ಇಷ್ಟ ಹಾ ಪಟಾಕಿ ಎಲ್ಲಾ ಹಚ್ಚೋದು
ಹ್ಮ
ಮನೆ ತುಂಬಾ ಎಲ್ಲ ದೀಪ ಹಚ್ಚೋದು ಹೇಳದಿ ಒಂದ ತರಾ ಲಕ್ಷಣವಾಗಿ ಕಾಣುತ್ತೆ
ಹೌದಾ
ಹ್
ಹ್ಮ್
ಅಂದ್ರೆ ಯಾವ ಯಾವ ಹಬ್ಬಕ್ಕೆ ಯಾವ ಅದೇ ತರದ ವಿಶೇಷತೆ ಮಾಡಿದ್ರಿ ಹ ಚೆನ್ನಾಗಿರುತ್ತೆ ಕೆಲ್ವ
ಹೌದು ಹ್ಮ್
ಮತ್ತೆ ನನ್ಗೆ ಬಣ್ಣದ ಹಬ್ಬ ಅಂದ್ರೆ ಇಷ್ಟ ..
ಹಳ್ಳ ಅ .. ತುಂಬಾ ಇಷ್ಟ ಮ ಹ್ಮ ..
ಅದು ಇನ್ನ ಬರಿ ಬಣ್ಣ ಹಚ್ಚೋದು ..
ಹ್ಮ್ ..
ಹಳೆಯದ್ನೆಲ್ಲ ಮರ್ತು ಹೊಸ ಜೀವನ ಸ್ಟಾರ್ಟ್ ಮಾಡೋದು ..
ಹ್ಮ
ಚೆನ್ನಾಗಿರುತ್ತೆ ಅದನ್ನು ಬಣ್ಣ ದಬ್ಬನು ಬಣ್ಣ ಎಲ್ಲ ಆಡದು ನಿಮ್ ಕಡೆ ಎಲ್ಲ ಆಡ್ತೀರಾ ... ಬಣ್ಣದ ಹಬ್ಬ ಎಲ್ಲ
ಹಾ ಮ ತೊಂಬ ಆಡ್ತೇವಿ ನಾವು ಯುಗಾದಿ ಆದ್ ನಂತತ್ರ ಆಡ್ತೀವಿ .. ಬ್ಣದಪ್ಪಾನೋ.
ಹ್ಮ್ ಹ್ಮ್ ಹ್ಮ್ .. ಹೊಸ ವರ್ಷ ಅಂತ .. ಜಲ್ಲ .. ಆಚರಣೆ ಮಾಡ್ತಾರೆ ಅಲ್ವಾ.
ಹೌದೌದು. ಚಪದ ..
ಹೌದು .. ನಮ್ ಕಡೆ ಎಲ್ಲ .. ಹಾ ಬಣ್ಣದ ಹಬ್ಬ ದಿನ ಮಡಿಕೆ ಎಲ್ಲಾ ಕಟ್ಟಿ ಹೊಡಿತಾರೆ ..
ಹಾ ..
ಇನ್ನು ನಿಧಿಗಳಿಗೆಲ್ಲ ಹೋಗ್ತಾರೆ ಸ್ನಾನ ಮಾಡಕ್ಕೆ ..
ಹ್ಮ ..
ಚೆನ್ನಾಗಿರುತ್ತೆ ಆವತ್ತಿನ ದಿನ ..
ಹೌದ ಹ್ಮ್ .. ನೀ್ ತುಂಬಾ ಜೋರ ಮಾಡ್ತೀರಾ ಹಸತ ಅಲ್ವಾ ..
ತುಂಬಾ ಜೋರಾಗಿ ಮಾಡ್ತೀವಿ ನಾವೆಲ್ಲಾ ಎಲ್ಲಾ ಹಬ್ಬನುೂ ..
ಹಾ ..
ದಸರಾಾದ್ೂನು ಅಷ್ಟೇ ತುಂಬಾ ಜೋರಾಗಿ ಮಾಡ್ತೀವಿ.
ಹ್ಮ್ ಹ್ಮ್
ಹ್ಮ್ ತುಂಬಾ ಚೆನ್ನಾಗಿರುತ್ತೆ .. ಮತ್ತೆ ನೀವು ನಾಗರ ಪಂಚಮಿ ಅಂತ ಒಂದ್ ಹಬ್ಬ ಬರುತ್ತೆ ಗೊತ್ತಾ ನಿಮ್ಗೆ ..
ಹ ನಾವು ಅಷ್ಟೇನ ಜವರ ಮಾಡೋದಿಲ್ಲ .. ಸುಮಾರಾಗಿ ಮಾಡ್ತೇ ..
ಹೌದಾ ನಾವಾದ್ರೆ .. ಅಂದ್ರೆ ಆ ನುತ್ತು ಎಲ್ಲ .. ಎಲ್ಲ ಇರುತ್ತೆ ಅಲ್ಲ .. ಇಲ್ಲಂದ್ರೆ ದೇವಸ್ಥ--. ದೇವಸ್ಥಾನ್ದಲ್ಲಿ ಆವಿಂದ ಎಲ್ಲಾ ಇದು ಇರುತ್ತಲ್ಲ ಮೂರ್ತಿ ಅಲ್ಲೆಲ್ಲ ಹೋಗಿ ಪೂಜೆ ಮಾಡ್ಕೊಂಡು--. ಹಾಲೆರ್ದು ನಾಗಪ್ಪಗೆ--. ಹ್ಮ ಹೊಸ ಬಟ್ ಟ್ಟೆ ಎಲ್ಲಾ ಉಟ್ಕೊಂಡು ಹೋಗ್ ಬರ್ತೀವಿ ನಾವು ಅದುನು ಚೆನ್ನಾಗಿರುತ್ತೆ ಹಬ್ಬ
ಹಾ ಅಜ್ಜಾ ಹೌದು ಹೌದು. ತುಂಬಾ ವಿಶೇಷವಾಗಿ ಮಾಡ್ತೀರಾ ನೀವು
ಹಾ ನಿ ಚೆಲ್ಲ ಹಬ್ಬಾನು ಚೆನ್ನಾಗಿ ಮಾಡ್ತೀವಿ ನಾವು.
ಹ್ಮ.
ಹ್ಮ್ ನೋಡಿ ನಿಮ್ ಜೊತೆ ಮಾತಾಡ್ತಾ ಮಾತಾಡ್ತಾ ಸಮಯ ಹೋಗಿದ್ದೆ ಗೊತ್ತಾಗ್ಲಿಲ್ಲ ನನ್ಗಂತ್ರು.
ಹಾ ತಾ
ಹಾ ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಪೂಜ ಅವ್ರೆ ನೀವು
ನೀವೆಷ್ಟು ತುಂಬಾ ಚೆನ್ನಾಗಿ ಮಾತಾಡ್ತೀರಾ
ಸ್ನೇಹಿತೆ ಆಗ್ಬಿಟ್ಟಿರಿ ಒಂದು ಒಂದ್ ಸ್ವಲ್ಪತ್ ಮಾತಾಡುತ್ತ ಮಾತಾಡುತ್ತ
ಹ್ಮ್ ನೀವುಷ್ಟೇ ತುಂಬಾ ಒಳ್ಳೆ ಸ್ನೇಹಿತೆ ಅನ್ನೋತರ ಮಾತಾಡ್ತೀರಾ
ಹೌದು ನಿಮ್ಗೆ ಯಾವಾಗಾದ್ರೂ ಬೇಜಾರ--. ಅನ್ಸಿದ್ರೆ--. ನಮ್ಗೆ ಕರೆ ನೀಡ್ ದಿನಾ ಮಾತಾಡ್ತೀವಿ ನಿಮ್ ಜೊತೆ ನಿಮ್ ಕಷ್ಟ ಸುಖ ನಿಮ್ದು. ಬೇಜಾರು--. ಸಿ ಎಲ್ಲ ಅಂಚ್ ಕಳಾಣಾ.
ಹ ಸರಿ ಮ
ಹ್ಮ ಮತ್ತೆನ್ ಸಮಾಚಾರ
ಏನಿಲ್ಲ ಹೇಳಬೇಕು ನೀವೇ
ಹ್ಮ ನಂತೇಲಿ ಏನಿಲ್ಲ ಪೂಜಾ ಅವರೇ ನೀವೇ ಹೇಳ್ಬೇಕು ನೋಡಿ.
ತುಂಬಾ ನಿಮ್ ಭಾಷೆ ನಿಮ್ ನಡೆ ನುಡಿ ಎಲ್ಲ ಇಷ್ಟ ಆಯ್ತು ನನ್ಗೆ.
ನಂದ್ ಅಂದಾನ್.
ಹ್ಮ ಮಾತಾಡ್ತಾ ಮಾತಾಡ್ತಾ ನಿಮ್ ಜೊತೆ ಹೀಗೆ ಮಾತಾಡ್ಬೇಕು ಅಂತ ಅನಿಸ್ತಿದೆ ಹ್ಮ್ಮ್
ಹ್ಮ ನಿಮ್ ಜೊತೆಯಲ್ಲ ಅಷ್ಟ ಅಷ್ ಹೆಂಗೋ
ಹ ಹ. ಹೌದಾ ಹ ಹ್ಮ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ನೀವು.
ಹ್ಮ್ ಹ್ಮ್ ಜತೆ ಇಷ್ಟ ತಡ ಬ
ಹಹ ನಿಮ್ಗೂ ಕೂಡ ನಿಮ್ ಸಮಯನ ಹ ತುಂಬಾ ಸ್ನೇಹಿತೆ ತರ ಮಾತಾಡದಿಕ್ಕೆ ಧನ್ಯವಾದಗಳು ಪೂಜಾ ಅವರೇ.
ಹ್ಮ್ ಾ ಮತ್ತೆ ನ್ದರ ಮಾಡ್ತೀವಿ
ಹಾ ಮತ್ತೆ ಕರೆ ನೀಡಿ ನೀ ಬೇಜಾರು ಅಂದಿದ್ರೆ ಅದು ಅವಾವಾಗೆಲ್ಲ. ಹಾ ಧನ್ಯವಾದ ಪೂಜಾ ಅವರೇ.
ಹಾದಾ.